ಪ್ರೇ್
ನಮಸ್ತೆ
ಹ ಹೇಗಿದ್ದೀಯಾ
ಚೆನ್ನಾಗಿದ್ದೇನೆ ನೀವ ಹೇಗಿದ್ದೀರಾ
ನಾನು ಚೆನ್ನಾಗಿದ್ದೇನೆ ಇಂದು ನಮ್ಮ ಕರ್ನಾಟಕದ ಹೆಮ್ಮೆಯಾದ ಮೈಸೂರು ದಸರಾ ಬಗ್ಗೆ ಮಾತ್ರ ಮಾತನಾಡೋ ನಾವೇ
ಹಾ ಮಾತನಾಡೋನ
ನೀವು ನಾನು ಕಳಸಿರೋ ಸಂದೇಶದಲ್ಲಿ ಸುದೀಪ್ ಎಂಬ ಒಂದು ವಾ ಮುಖ್ಯವನ್ನು ಓದಬೇಕು ಈಗ
ಹಾ ಸರಿ ಹಓದುತ್ತೇನೆ
ಹ್ಮ್
ಹ
ಓದಿ
ಹೌದು ನೀವು ಫಸ್ಟ್ ಹಓದಬೇಕಾಗಿರೋದ ರಮೇಶ್ ಅನ್ನ ಸಂದೇಹವನ್ನು
ನಾನು ಹಓದ ಗತ್ತಿದೆ ನಾ ಹೇಳಿದೆ ಅಲ್ವಾ ಮೈಸೂರು ದಸರಾ ಬಗ್ಗೆ ಮಾತನಾಡೋ ನಾವೇ ಎಂದು
ಖಂಡಿತವಾಗಿ ಮೈಸೂರು ದಸರಾ ದಸರೆಯೂ ಕೇವಲ ಒಂದು ಹಬ್ಬವಲ್ಲ ಅದು ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಇತಿಹಾಸದ ಪ್ರತಿಕ ಪರವಾಗಿದೆ
ದಸರಾ ಹಬ್ಬದ ಮೂಲ ಇತಿಹಾಸ ಏನು
ದಸರಾ ಹಬ್ಬವು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಮಹಷಿರ ಮಹೇಶ್ವರನ ಸಂಹಾರಕ್ಕೆ ಸಂಬಂಧಿಸಿದೆ ದುರ್ಗಾಾದೇವಿಯು ಮಹಿಷರಾಸನನ್ನು ಸಂವರಿಸಿ ವಿಜಯದ ವಿಜಯದ ಸ್ಮರಣಾತ್ಮ ಈ ಹಬ್ಬವನ್ನು ಆಚರಿಸುತ್ತೇವೆ
ಮಹಿಷಾಸುರನಿಗೂ ಮೈಸೂರಿಗೂ ಸಂಬಂಧ ಇದೆಯೇ
ಹವು ಹೌದು ಜನಪ್ರಿಯ ನಂಬಿಕೆಯು ನಂಬಿಕೆಯ ಪ್ರಕಾರ ಮಹಿಶಾಸ್ತ್ರನು ಈ ಪ್ರದೇಶದಲ್ಲಿ
ಆಳುತ್ತ ಆಡುತ್ತಿದ್ದನು ಅವನ ಹೆಸರಿನಿಂದಲೇ ಮಹಷಾರ ಎಂಬ ಹೆಸರು ಬಂದಿದೆ ನಂತರ ಅದು ಮೈಸೂರು ಎಂಬ ಪ್ರಸಿದ್ಧಿವಾಯಿತು
ಮುಂದಿನ ವಾಕ್ಯೆಯು ನೀ ನೀವೇ ಓದಿ
ಮೈಸೂರು ದಸರಾ ಆಚರಣೆ ಯಾವಾಗ ಆಯಿತು
ವಿಜಯನಗರ ಸಾಮ್ರಾಜ್ಯ ರಾಜ್ಯದ ಕಾಲದಲ್ಲಿ ದಸರಾವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತಿತ್ತು ಹ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೈಸೂರು ಒಡೆಯ ಅರಸರು ಆ ಸಂಪ್ರದಾಯವನ್ನು ಮುಂದುವರೆಸಿದರು
ಹ್ಮ ಒಡೆಯರರ ಪಾತ್ರ ಏನು
ಒಡೆಯರ ವಂಶದ ಅರಸರು ದಸರಾ ಉತ್ಸವವನ್ನು ರಾಜ ಮರ್ಯಾದೆ ಯೊಂದಿಗೆ ಆಚರಿಸುತ್ತಿದ್ದರು ಅವರು ರಾಜ್ಯದ ಜನರನ್ನು ಒಗ್ಗೂಡಿಸಲು ಮತ್ತು ಸಾಸ್ಕೃತಿಯನ್ನು ಉಳಿಸಲು ಸಂಸ್ೃ ಕೃತಿಯನ್ನು ಉಳಿಸಲು ಈ ಉತ್ಸವಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು
ದಸರಾ ಆಚರಣೆಯಲ್ಲಿ ಅರಮನೆಯ ಪಾತ್ರ ಹೇಗಿರುತ್ತದೆ
ಮೈಸೂರು ಅರಮನೆಯು ದಸರೆಯ ಸಮಯದಲ್ಲಿ ಸಾವಿರಾರು ದೀಪ ಪಗಳಿಂದ ಅಲಂಕರಿಸಲಾಗುತ್ತದೆ ಸಂಜೆ ಸಮಯದಲ್ಲಿ ಅರಮನೆಯ ಬೆಳಕಿನ ಸೌಂದರ್ಯವನ್ನು ನೋಡಲು ಲಕ್ಷ ಲಕ್ಷಾಂತರ ಜನರು ಆಗಮಿಸುತ್ತಾರೆ
ಅರಮನೆ ಬೆಳಗುವ ಸಂಪ್ರದಾಯ ಯಾವಾಗನಿಂದ ಇದೆ
ಇದು ಹಲವಾರು ದಶಕಗಳಿಂದ ನಡೆಯು ನಡೆದುಕೊಂಡು ಬಂದಿರುವ ಸಂಪ್ರದಾಯ ಕಾಲಕ್ರಮೇಣ ಬೆಳಕಿನ ಅಲಂಕಾರ ಇನ್ನಷ್ಟು ಆಕರ್ಷಕವಾಗಿರುತ್ತದೆ
ದಸರಾ ಹಬ್ಬ ಎಷ್ಟು ದಿನ ನಡೆಯುತ್ತದೆ
ಸಾಮಾನ್ಯವಾಗಿ ಒಂಬತ್ತು ದಿನಗಳ ನವರಾತ್ರಿಗಳೊಂದಿಗೆ ಆರಂಭವಾಗಿ ಹತ್ತನೇ ದಿನ ವಿಜಯದಶಮಿಯಂದು ಮುಕ್ತಾಯಗೊಳ್ಳುತ್ತದೆ
ನವರಾತ್ರಿ ದಿನಗಳಲ್ಲಿ ಏನು ನಡೆಯುತ್ತದೆ
ಏನೂ ಕೇಳಲಿಲ್ಲ
ನವರಾತ್ರಿ ದಿನಗಳಲ್ಲಿ ಏನು ನಡೆಯುತ್ತದೆ
ದೇವಿಯ ಆ ವಿವಿಧ ರೂಪಗಳ ಪೂಜೆ ನಡೆಯುತ್ತದೆ ಸಂಗೀತ ನೃತ್ ತ್ಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯೋಜಿಸಲಾಗುತ್ತದೆ
ಹ್ಮ ಹ ಮೈಸೂರು ದಸರೆಯು ಪ್ರಮುಖ ಆಕರ್ಷಣೆ ಯಾವುದು
ವಿಜಯದಶಮಿಯ ದಿನ ನಡೆಯುವ ಜಂಬೂ ಸವಾರಿ ಅತ್ಯಂತ ಪ್ರಮುಖ ಆಕರ್ಷಣೆ
ಜಂಬೂ ಸವಾರಿ ಅಂದರೆ ಏನು
ಅಲಂಕರಿಸಲಾದ ಆನೆಗಳ ಮೆರವಣಿಗೆ ದೇವಿಯ ಆ ಪ್ರತಿ ಪ್ರತಿಮೆಯನ್ನು ನಗರದ ಪ್ರಮುಖ ಬೀದಿಗಳ ಮೂಲಕ ಕೊಂಡೊಯ್ಯುವ ವೈಭವ ವೈಭವ ಯುತ ಮೆರವಣಿಗೆಯೇ ಜಂಬೂ ಸವಾರಿ
ಆನೆಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆಯೇ
ಹೌದು ದಸರಾ ಆರಂಭವಾಗುವ ಆ ವಾಗುವಾಗ ಹಲವು ತಿಂಗಳುಗಳ ಮುಂಚೆಯೇ ಆನೆಗಳಿಗೆ ತರಬೇತಿ ನೀಡಲಾಗುತ್ ತ್ತದೆ ಅವುಗಳನ್ನು ವಿಶೇಷವಾಗಿ ಆರೈಕೆ ಮಾಡಲಾಗುತ್ತದೆ
ಜನರು ಜಂಬು ಸವರಿಯನ್ನು ಹೇಕ ಅಷ್ಟೊಂದು ಇಷ್ಟ ಪಡುತ್ತಾರೆ
ಅದು ನಮ್ಮ ಪಾರಂಪರೆ ಶೌರ್ಯ ಮತ್ತು ಸಾಂಸ್ಕೃತಿಕ ವೈಭವದ ಪ್ರತಿಕಾರವಾಗಿದೆ ಮೆರವಣಿಗ್ ತ್ತಿ ಯಲ್ಲಿರುವ ಕಲಾ ತಂಡಗಳು ವಾದ್ಯಗೋಷ್ಠಿಗಳು ಮತ್ತು ಜಾನಪದ ಕಲಾವಿದರು ಎಲ್ಲರ ಆಗಮನ ಸೆಳೆಯುತ್ತದೆ
ದಸರ ಅಲ್ಲಿ ಯಾವ ಯಾವ ಕಲೆಗಳಿಗೆ ಅವಕಾಶ ಸಿಗುತ್ತದೆ
ಜಾನಪದ ನೃತ್ಯ ಗೊಂಬೆಯಾಟ ಯಕ್ಷಗಾನ ಶಾಸ್ತ್ರೀಯ ಸಂಗೀತ್ ತ ಭರತನಾಟ್ಯ ಹಾಗೂ ಅನೇಕ ಕಾಲ ಪ್ರಕರಣಗಳಿಗೆ ಅವಕಾಶ ಸಿಗುತ್ತದೆ
ಇದರಿಂದ ಕಲಾವಿದರಿಗೆ ಏನು ಪ್ರಯೋಜನ
ನಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ದೊಡ್ಡ ವೇದಿಕೆ ಸಿಗುತ್ತದೆ ಅನೇಕ್ ಕ್ಕ ಕಲಾವಿದರು ರಾಜ್ಯಾದ್ದ್ಯಾಂತ ಗುರುತಿಸಿಕೊಳ್ಳುತ್ತಾರೆ
ಮೈಸೂರು ದಸರೆಯು ಪ್ರವಾಸೋದ್ಯಮದ ಮೇಲೆ ಪ್ರ ಪರಿಣಾಮ ಬೀರುತ್ತದೆಯೆ
ನಿಮ್ಮ ಧ್ವನಿ ಕೇಳಲಿಲ್ಲ
ಮೈಸೂರು ದಸರೆಯು ಪ್ರವಾಸೋದ್ಯಮದ ಮೇಲೆ ಪ್ರಬಾವ ಬೀರುತ್ತದೆಯೇ
ಹ ಖಂಡಿತ ದೇಶದ ವಿವಿಧ ಭಾಗಗಳಿಂದ ಮತ್ತು ವಿದೇಶಗಳಿಂದಲು ಸಾವಿರಾರು ಪ್ರವಾಸಿಗಾರರು ಆಗಮಿಸುತ್ತಾರೆ ಇದರಿಂದ ಸ್ಥಳೀಯಾ ವ್ಯಾಪ್ತಿಗಳಿಗೆ ಮತ್ತು ಪ್ರವಾಸೋದ್ಯಮಾ ಕ್ಷೇತ್ರಕ್ಕೇ ಲಾಭವಾಗುತ್ತದೆ
ದಸರಾ ಸಂದರ್ಭದಲ್ಲಿ ಮೈಸೂರಿನ ವಾತಾವರಣ ಹೇಗಿರುತ್ತದೆ
ಇಡೀ ನಗರ ಹಬ್ಬದ ವಾತಾವರಣದಲ್ಲಿ ಕಂಗೊಳಿಸುತ್ತದೆ ರಸ್ತೆ ರಸ್ತೆಗಳು ಕಟ್ಟಡಗಳು ಮತ್ತು ಸಾರ್ವಜನಿಕ ಸ್ಥಳಗಳ ಅಲಂಕಾರದಿಂದ ಮರೆಯುತ್ತದೆ
ಮೈಸೂರು ದಸರೆಯು ಕರ್ನಾಟಕ ಏನಕ್ಕೆ ಮಹತ್ವವಾಗಿದೆ
ಹ್ಮ ಇದು ಕರ್ನಾಟಕದ ಸಾಂಸ್ಕೃತಿಕ ಗುರುತಾಗಿದೆ ನಮ್ಮ ಪರಂಪರೆಯನ್ನು ಮುಂದಿನ ಪೀಳಿಗೆಗಳಿಗೆ ಪರಿಚಯಿಸುವ ಮಹೋತ್ಸವಾಗಿದೆ
ಇಿಂದಿನ ಯುವರಾಜರು ದಸರೆಯನ್ನು ಹೇಗೆ ನ ನೋಡಿಕೊಳ್ಳುತ್ತಾರೆ
ಹ ಅವರು ಇದನ್ನು ಕೇವಲ ಹಬ್ಬವಾಗಿ ಮಾತ್ರವಲ್ಲವೇ ಇತಿಹಾಸ ಮತ್ತು ಸಾಮ್ ಕೃತಿಕ ಪಾಠವಾಗಿ ನೋಡು ನೋಡುತ್ತಿದ್ದಾರೆ
ದಸರೆಯು ಜನರಲ್ಲಿ ಯಾವ ಮೌಲ್ಯಗಳನ್ನು ಬೆಳೆಸುತ್ತದೆ
ಏಕತೆ ಭಕ್ತಿ ಸಾಂಸ್ಕೃತಿಕ ಸಂಸ್ಕೃತಿಯ ಗೌರವ ಪರಸ್ಪರ ಸಹಕಾರ ಮತ್ತು ಧರ್ಮದ ಮೇಲಿನ ನಂಬಿ ಚ್ಚಿಯನ್ನು ಬೆಳೆಸುತ್ತದೆ
ದಸರೆಯು ಸಂದೇಶವೇನು
ಸತ್ಯ ಮತ್ತು ಧರ್ಮ ಯಾವಾಗಲೂ ಗೆಲ್ಲು ಗೆಲ್ಲು ಗೆಲ್ಲು ಎಂಬುವುದೇ ತರದೆೇ ದಸರೆಯ ಮುಖ್ಯ ಉದ್ದೇಶ ಸಂದೇಶ
ಮೈಸೂರು ದಸರೆಯನ್ನು ಒಮ್ಮೆ ನೇರವಾಗಿ ನೋಡಬೇಕು ಏನನ್ನೂ ಆಸೆ ನನಗಿದೆ
ಖಂಡಿತವಾಗಿ ನೋಡಬೇಕು ಅದರ ವೈಭವವನ್ನು ಮಾತಿನಲ್ಲಿ ಸಂ ಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ
ನಮ್ಮ ನಾಡಿನ ಇತಿಹಾಸದಲ್ಲಿ ಮತ್ತು ಸಂಸ್ಕೃತಿಕಿಯನ್ನು ತಿಳಿದುಕೊಳ್ಳಲು ಬಹಳ ಮುಖ್ಯ
ಹೌದು ಇಂತಹ ಉತ್ಸಾಹ ಉತ್ಸವಗಳು ನಮ್ಮ ಬೇರುಗಳನ್ನು ನೆನಪಿಸುತ್ತವೆ ಮತ್ತು ನಮ್ಮ ಹೆಮ್ಮೆಯನ್ನು ಹೆ ಹೆಚ್ಚಿಸುತ್ತವೆ
ಇದು ಮೈಸೂರು ದಸರೆಯ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿದುಕೊಂಡೆ.
ನನಗೂ ಸಂತೋಷವಾಗಿದೆ. ನಮ್ಮ ಪಾರಂಪರೆಯನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದೆ. ನೀವು ಎಂದಾದರೂ ಮೈಸೂರನ್ನು ನೋಡಿದ್ದೀರಿ.
ಹ್ಮ ಒಂದು ಬಾರಿ ನಮ್ಮ ಅಜ್ಜಿ ಜೊತೆ ಪ್ರವಾಸ ಹೋಗಿದ್ದೆ ಓಂ ಶಕ್ತಿ ಅಜ್ಜಿ ಮಾಲೆ ಇದ್ರೆ ಅವರ ಜೊತೆ ನಾನು ಸುಮ್ಮನೆ ಹೋಗಿದ್ದೆ ಆಗ ನೋಡಿದ್ದೆ ಮೈಸೂರು.
ಹೌದ
ಅರಮನೆ ನೋಡಿಲ್ಲ ಕೆರ್ ಎಸ್ ಡ್ಯಾಮ್ ಅನ್ನೋದಿಲ್. ಇದೆಯಲ್ವಾ ಅದನ್ನ ಮಾತ್ರ ನೋಡ್ದು
ಅಲ್ಲಿರುವಂತ ದೇವಸ್ಥಾನಕ್ಕೆ ಹೋಗಲಿಲ್ಲವೇ ನೀವು
ಹಾ ಹೋಗಲಿಲ್ಲ ಬರುವ ಸಂದರ್ಭದಲ್ಲಿ ಹೋಗಿ ಹಾಗೆ ನೋಡಿಕೊಂಡು ಬಂದೇವೆ
ಹೌದ ಹ್ಮ್
ನೀವು ನೋಡಿದ್ದೀರಾ ಮೈಸೂರು ನಿಮ್ಗೆ ಹೇಗಿದೆ
ನಾನು ಹೋಗಿದ್ದೆ ಒಂದು ಬಾರಿ ನಮ್ಮ ಗೆಳೆಯರ ಜೊತೆ ಸೆನ್ನಾಗಿ ಇಯತು ಅಲ್ಲಿನ ದೀ ಅಲ್ಲಿ ಅರಮನೆಯನ್ನು ದೀಪ -ಗಳಿಂದ ಅಲಂಕಾರ ಮಾಡಿದ್ದರು ಅದನ್ನು ನೋಡಲು ಕಣ್ಣು ಅರಾಮನೆಯ ಹೊ ಹೊರಾಂಗಣ ಹೋಗಿದ್ದೇವೆ ಒಳಗಡೆ ಹೋಗಲಿಲ್ಲ ನಾವು ಹೋಗಿದ್ದು ಸಂಜೆ ಆಗಿತ್ತು ಅಲ್ಲವೇ ಹಾಗಾಗಿ ಒಳಗಡೆ ಪ್ರವೇಶ ಬಿರಲಿಲ್ಲ ಹ ಮುಂದಿನ ದಿನ ಮುಂಜಾನೆಯೇ ನಾವು ಹೊರಟು ಬಂದೇವು
ನಿಮ್ಮ ಹೌದು.
ಊಟ ಆಐತೆೇ ನಿಮ್ಮದು.
ಹ್ಮ ನಮ್ಮದು ಆಯ್ತು ನಿಮ್ಮದು ಆಯ್ತೆ.
ದು ಈಗ ನನ್ನ ಗೆಳತಿ ಹಾಕಿಸಿಕೊಂಡು ಬಂದಿದ್ದಾಳೆ ನಾನು ಈಗ ತಿನ್ನಬೇಕು
ನೀವು ವಸತಿಯಲ್ಲಿದ್ದೀರಾ
ಹೌದು ನಿಮ್ಮ ಮನೇಲಿ ಏನು ಊಟ
ಆಗಿದೆಯ
ನಾನು ಹಿದ ಕೆಲಸ ತುಂಬಾ ಕಷ್ಟಕರ ಎಂದು ಅನಿಸುತ್ತೀ
ಬೇರೆ ಕಡೆ ನೋಡಿಕೊಳ್ಳಿ ಸ್ವಲ್ಪ.
ಹೌದು ನೋಡುತ್ತೇನೆ ಒಂದು ವಾರ ನನಗೆೇ ಹೊಂದಾಣಿಕೆ ಆಗಲಿಲ್ಲವೆಂದರೆ ನಾನು ಬೇರೆ ಕಡೆ ನೋಡಿಕೊಳ್ಳಬೇಕು
ಅದು ಉತ್ತಮ
ಹೌದು
ನಮಗೆ ಹೊಂದಾಣಿಕೆ ಆಗೋ ಕೆಲಸ ಸಿಕ್ಕ ಸಿಗುತ್ತದೆ ನಿಧಾನವಾಗಿ.
ಹಾ ಹುಡುಕುತ್ತೆ ನಾನು ಊಟವನ್ನು ಮಾಡಿದ ನಂತರ ನಿಮಗೆ ಕರೆಯನ್ನು ಮಾಡುತ್ತೇನೆ ಧನ್ಯವಾದಗಳು
ಧನ್ಯವಾದಗಳು
ಹಾ ರ